ಹಲೋ
ಹಲೋ
ಯ ಪಾ ಜಲ ನೀಿ
ಏನಡ್ದು ರಾಮ್ ಭೈ ಏನ ಸಿಗವಲ್ಲಿಪಾ ಏನಿಲ್ಲಾ ಆರಾಮ ಹ
ಹಾ ಆಮ್ಮಡ್ಪಾ ನೀ ಎಲ್ಲಾ ಆರಾಮ
ಸೇ ಆರಾಮ್ ನೋಡಪ್ಪ ನಾವನು ಎಲ್ಲಿದ್ದೇ ಕಾಣಾನ ಒಲ್ಲಲ್ಲ ಊರ್ ಗ ಎಕಡೆ ಹೋಗಿದೆ
ಉರ್ಬುಕ್ತ ಸಾಕಾಯ ವರ್ಸರ್ಸ ಹಾಕನ್ ಊರಿ ಬರ್ಲ
ಯಾಕೋ ಏನಯದ ಏನ್ ಮಾಡಿದಂತ ಊರ್ ನನ್ಗ
ಊರ ಎಲ್ಲಾ ಪುಡರ್ಸ ಮಕ್ಳಾರಪ್ಪ ಹುಡುಗ್ರಲ್ಲ
ಹಾ
ಅವ್ರರು ಕೂಡರ್ ನೀನ್ ಕೂಡಾರ ಆಯತ ಅಂತ ಹೇಳ ಮನೆಾಗಲ್ಲ ದುಡಕ್ ಹೋಗ್ ಕೊಡ್ರ ಏನ್ ಮಾಡ್ತ
ನೀ ಯಾಕ ಸೇರ್ತಿಪ್ಪಾ ಅವ್ರ ಕೂಡ ಹೋಗ್ಬಾಡದ ಪ ನೀನು ಅವ್ರು ಕೂಡ
ಏ ಮನೆಗ್ ಎದ್ರ ಹೆಂಗ ಒಂದ್ ಸ್ವಲ್ಪನ ದೋಸ್ತರರಂತ ಹೊರ ಒಂಂದರ ಸ್ವಲ್ಪ ಮಂದಿ ಅಂದ್ಬಿಡ್ತಾರ ಆಯ್ತೆ ನೋಡ್ಪಾ ಆಯ್ತ್ ನೋಡ್ಪಾ ಪಾರ್ ಇದನ್ ಚಲೋಯ್ತ ಇದನ್ ಕೇತ ನೋಡ್ಪಾ ಆಯ್ತು ಇದನ್ನ ಅದು ಮಾಡತ ನ ಇದನ್ ಮಾಡತ ನ ಅಂದ್ಬಡ್ಕಾರೆ
ಮತ್ತೆ ಅಂತ ಮತ್ತೆ ಎಲ್ಲಾ ಈಗ ನಮ್ ಎಲ್ಲಾ ಅವ್ರ ಜೊತೆ ಇರ್ತಾನ ನೋಡಿರ್ತಾರ ಅವ್ರ ಎಲ್ಲಾ ಹೆಂಗ ಹುಡುಗರು ಅಂತ ಮ್ ನೀನ್ ಅವ್ರ ಗೊತೆ ಸೇ ಆರ್ತಾರ ಮತ್ತೆ ಇವನ್ ಕೆಳ್ಸ ಬಿಡ್ತಾರಪ್ಪ ಆರಗ ಅಂತ
ಹ್ಮ ತೇರ ಎಲ್ಲ ಹುಗ್ರ ಹಂಗೆ ಯಾವ ಅ್ರ ಮತ್ತೆ ಏ ಮಾಡಕತ್ತೆ ಈಗ ಅವ್ ಕಡ ಇರ್ಲಾರ್ರ ಮತ್ತ ಯಾರ ಹೊಸ್ಷಾಗಿ ಅಂದ್ರೆ ಬೇರೆ ಊರ್ಲ ಕರಕ ಬಂದ ಎಕ ಕತ್ನೋರ್ಪ
ಹೌದೌದೌದು ಹಂಗೆ ಮಾಡ್ಬೇಕು
ನಮ್ಮತ್
ಹ್ಮ್ ಹ್ಮ್ ಇಲ್ಲಿ ಬಿುಡ ಮತ್ತ ಏನ್ ಮಾಡಿದ ಯಕಡೆ ನೋೋಗ್ ಬಿುಡ ಮತ್ತೆ ಕಟ್ಟಗಂದು
ಹ್ಮ ಅದಕ್ಕೆ ಸುಮ್ಮ ಊರ್ ಬುಟ್ಟಿಗೆ ಸಲ್ಲಾನ ಹೊದಕ್ ಬಂದ್ರ ಂತ ಸು್ ಈ ಕಡೆ ಬಂದ್ಬಿಟ್ಟು ಬೇಕದ್ ನ ಏನೊ ಒಂದು ಸ್ವಲ್ಪ್ ವೆಟರ್ನರಿ ಕೊರ್ಶ ಅದಾ
ಹ್ಮ್ ಎಲ್ಲಿ ಹೋಗಿದ್ದು ಹೋದಕ್ಕ ಏನ್ ಹೇಳಿಿಲ್ಲಲ್ಲ
ಈ ಇಲ್ಲೇ ದೋರಳ್ಳೆ ಉಂಟನಲ್ ಈಗ ಒಂದ್ ವರ್ಷ ಆಯ್ತು ಒಂಟ
ಜೋರೊಳಗ್ ಹೊಂತಿ ಏನ್ ಮಾಡಿಕಪ್ಪಾ ದೂಾಣೆ ಎಲ್ಲಿ
ಏ್ ಇಲ್ಲೇ ನಮ್ದ ಅ ಇದಾಗ್ಯದಲ್ಲ
ಏನ ಆಗ್ಯದ
ವೆಟರ್ನರಿ ಆಗ್ಯದಲ್
ಅಬ್ಬಬಬ್ಬ ಹೊಡದಲ್ವ ಲ್ಯಡ್ರಿ
ಹೊಡಿಬೇಕತ್ರಿ ಮತ್ತ
ಹ್ಮ ಯಾವಾಗ ಆಗದ ಯಾವಾಗಿಲ್ಲ ಅದು ಯಾವಾಗಾಗ ಯಾವ ಕತಿ ಹಲೋ ಇದ ರೋಮ್ ದಾಗ ನೆಟ್ವರ್ಕ ಬರಲ್ ಹಲೋ ಹಲೋ ಹಲೋ ಕೇಳಕಂತ ರಮೇಶ